ಹಲೋ
ಹಲೋ ಹಲೋ
ಹಲೋ ಹಲೋ
ಹಾ ಕೇಳತದ್ರೀ
ಹಲೋ
ಹಾ ಕೇಳ್ತ್ ಕೇಳತತ್ ನನ್ ಕೇಳ್ತ ಇಲ್ರರಿ
ಕೇೇಳಿಸ್ತಿದಯಾ
ಹಾ ರೀ ಕೇಳತ್ತಾರಿ ನಿಮಗರಿೀ ಹಲೋ
ಹಲೋ
ಹಲೋ
ಹಲೋ
ಹಲೋ ಕೇಳತಾರೆ ಹ ಹೌ
ಹಲೋ
ಹಲೋ
ಹಲೋ
ಹಲೋ ಹಲೋ ಕಟತ್ ಏನು ನೋಡು ಕೇಳತ ರೀ ಹಲೋ
ಹ ಹ ಕೆಲ್ಸಗತದ ರೀ
ಹೂ ಮತ್ ಆರಾಮ್ ಇದಿದ್ರಲ್ರ
ಹಲೋ
ಮತ್ ಆರಾಮಿದ್ರ ಅಲ್ರಿ ಹಲೋ
ಹಾ ಇವಾಗ ಕೆಲ್ಸಕ್ದ ನೋಡ್ರಿ
ಹ್ಹೂ ಆರಾಮ್ದಿರಿಲ್ರಿ ಹೂ ಆರಾಮ್ ಅದಿನ್ರಿ ನಿಮ್ ಹೆಸ್ರರು ಪಂಪ್ನ ಜ್ಯೋತಿ ವೆಂಟರಮಣ ಅರಿ ವೆಂಕಟರಮಣ ರಮಣ ತೀಜ ಅಲ್ರರಿ
ನಿಮ್ಮ ಹೆಸರು ರಾಜೀವ್ ಗೌಡ ಪೊಲೀಸ್ ಪಟೇಲಲ್ರರಿ
ಹೌದ್ರಿ ಹೌದ್ರಿ ನಮ್ಮ ಹೆಸರ ಅದೇ ನೋಡ್ರಿ
ಹೊತಿರಿ
ಮತ್ತತ್ ಆಯ್ತ್ು ಊಟ ಆಯ್ತ್ರಿ ನಿಮ್ದ್ರಿ
ಜಸ್ಟ್ ಊಟ ಮಾಡ್ಬಂದಿ ನೋಡ್ರಿ ನೀವು
ಸ್ವಲ್ಪ ಕೆಲ್ಸಲ್ಲ ಇದ್ರಿ ನಿಮ್ದ ಅವಾಜ್ ಸ್ವಲ್ಪ ಜೋರ್ ಮಾತಾಡ್ರಿ ಸ್ವಲ್ ಜೋರ್ ಮಾತಾಡ್ರಿ ಜೋರ್ ಮಾತಾಡ್ರಿ ಜೋರ್ ಹೊತ್ತಿ
ಹಾ ರಿ
ಹಾ ಈಗ ಸ್ವಲ್ಪ ಅದ ಏನಪ್ಪ ಗೊತ್ತೇನ್ರಿ ಸ್ವಲ್ಪ ಜೋರ ಆಗಿ ಮಾತಾಡ್ಬೇಕು್ರ ನೀವು ನಾ ಹೆಂಗ ಜೋರ ಮಾತಾಡತೇನ ನೋಡ್ರಿ ಹಾ ಸ್ವಲ್ಪ ಜೋರಾಗಿ ಮಾತಾಡ್ರ ಅವರು ಸ್ವಲ್ಪ ಹ ಮತ್ತರಿ ಆರಾಮ ಇದಿರಲ್ರಿ
ಹಾ ಆರಾಮಿದ್ದ ನೋಡ್ರಿ ನೀವು
ಕಾಂಜ್ ಮುರದವರು ನೋಡ್ರಿ ಇಲ್ಲಿ ಕಾಂಜಾ
ನಾವು ಮಳೆ ಬರೋಕತ್ತ ರೀ ನಮಗೆ
ಎಂತ ನನ್ ಮಕ್ಳ ಇದ್ದಾರ ರೀ ಕಾಂಜಿುರ್ದರು ನೋಡ್ರಿ
ಹ ಎಲ್ಲಿ
ಇಲ್ಲ ಮೃಧರ್ೀ
ಮಳೆ ಬರ್ಗತ್ತೇನ್ ರೀ ನಿಮ್ಗ
ಹ್ಮ್ ನಮ್ಮ್ ಕಡೆ ಏ ದವಾಾಷ್ ಮಾಡಿ ರೀ
ನಮಗೆ ಇವತ್ತನೂ ಬಂದಿತ್ತು ನೋಡಿ್ರರಿ
ಹ್ಮ್ ಹ್ಮ್ ಹ್ಮ್್ಮ ಸ್ವಲ್ಪ ಆದ್ರೆ ನಮ್ ಕಡೆ ಆದ್ರೆ ಮಳಿ ಕಂಡಪಟ್ಟಗಿದ್ರ ಮತ್ರ ಮತ್ತೇನತ್ರಿ
ಊಟ ಮಾಡಿರಲ್ಲ ರರಿ
ಊಟ ಇದ್ರೆ ಸ್ವಲ್ಪ ನಿಮ್ದ್ ಅವಾಜ್ ಸ್ವಲ್ಪ ಕ್ಲಿಯರ್ ಕೇಳದಾಗದ ಸ್ವಲ್ಪ ಜೋರ್ ಮಾತಾಡ್ರೆ ಜೋರಾ
ಹಾ ರಿ
ಹಾ ಇಟ್ ಮಾತಾಡ್ರಿ ಮನ್ಷ್ಯ ಇಟ್ಟ ಅಟ್ಟ ನಾಜುಕಾಯ ಮಾತಾಡ್ಬಡದ್ರಿ ಮನ್ಷ್ಯ ಎಂದು
ಯಾಕ್ರೀ
ಅದ್ ಮ ನಾಜುಕ ಮಾತಾಡ್ರ ನಮ್ಗ್ ಏನ್ ಕೇಳ್ಬೇಕಕ್್ರೀ
ಹ್ಮ್
ಹ್ಮ ಮತ್ರಿ ಇದು ನಿಮ್ ಕಡೆ ಮಳಿ ಬೆಳಿ ಹೆಂಗ ನೋಡದ್ರ
ಇವಾಗ ಇವಾಗೇ ಒಂದು ಒಂದ್ ಆಸೆ ಐತ್ರಿೀ ಮಳೆ ಬಂದು
ಹಾ ರೀ ಒಂದ್ ತಾಸ ಐತ್ರಿ ಮಳಿ ಬಂದು ಹಾ ಹಾ ಹಾ
ನಾವು ಊರ್ ಹೋಗಕ್ ಅಂತ ಮಾಡೀವಿ ಮಳೆ ಬಂದು ಹಾಳ ಮಾಡದ್ ನೋಡ್ರಿ
ಎಯ್ಯ ಅಪ್ಪು ಮಳೆ ಬಂದ್ರೆ
ಹಾ ಇವಾಗ ಇವಾಗ ಒಂದ್ ಗಂಟೆಗೆ ಹೋಗಮ್ಮತ್ ಮಾಡಿನಿ ಇವಾಗ ಇದಿದ್ರ ಮಳೆ ಬಂದದಯ್ತ ನಾಕಕ್ ಗಂಟೆಗೆ ನಾಲ್ಕು ಐದು ಗಂಟೆಗೆ ಗೋತ್ತೇನಿೀ ಮನೆಗೆ
ಓ ಹಕ ಹೋಗಕತ್ ನಾಗಕ್ ಹತ್ ಮತ್ತ ಮತ್ತೆನಂತರ ಮನ್ಷ್ಯ
ಮತ್ತೇನ್ೀ ನಮ್ಗ ಇವತ್ತು ಎನ್ವಿರಾನ್ಮೆಂಟಲ್ ಸೇಸ್ ಅಂತೇಳಿ ಪರಿಸರ ಬತ್ತ ಒಂದು
ಹಾ ಪರಿ ಪರಿಸರ ಪರಿಸರದ ಇದು ಹಾ ರೀ ಅದು ಹಾ ರೀ
ಪರಿಸರ ಹೋಗಿ ಕಾಸತ್ರಿ
ಆ
ಆ ಕ್ಲಾಸ್ ದಾಗ ಸೋರ್ ನಮ್ ಸುತ್ತ ಕಾಲೇಜ್ ಸುತ್ತ ಗಿಡವಲ್ರರಿ
ಹಾ ನಿಮ್ಮ ಕ ಕಾಲ ಹಾ ಖಾಲಿ ಸುತ್ತ ಗಿಡದ ಬಳಿ ಅಂದ್ರೆ ಗಿಡ ಎಲ್ಲ ನೋಡತ್ ತಿಳ್ ಕರ್ಕೊಂಡ್ ಏನನ್್ರೀ ನೀವ ಏನ್ ಕೆಲಸ ಮಾಡ್ಬೇಕ್ರಿ
ಹ ನೋಡ ಅಂತ ಅಲ್ರಿ ಕರ್ೊಂಡ್ ಹೋಗಿೇನ್ರಿ ಕರ್ಕೊಂಡ್ ಹೋಗಿ ಅಲ್ಲಿ ಗಿಡ ನೋಡ್ರಿ ಯಾವಂದ್ರೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಜಾಮುನು ಹಂಗಂಗ್ ಗಿಡರ್ ತ ನೋಡ್ರ ಬೇನಿ ಗಿಡ ಇರ್ತವಲ್ರಿ ಅವು ಗಿಡದ ಹೆಸ್ರು ಬರದು ಮುಂದೆ ಎಷ್ಟು ಗಿಡ ಅಂತೇಳಿ ಹೆಸ್ರು ಎಣ್ಸ್ಕೊಂಡ್ ಹೋಗ್ಬೇಕಂತತ್ರಿ ಕಾಲೇಜ್ ಸುತ್ತ
ಹ್ಮ್ ಹ್ಮ್ ಹ್ಮ್ ಎಲ್ಲ ಎನುಷ್ಕೊಂದು ಬರಬೇಕು ಏನ್ರೀ
ಹಾ ಎಲ್ಲ ಎಣಸ್ಕೊಂಡ್ ಬಂದು ಆಮ್ಯಾಗ ಎಲ್ಲ ಎಣಸ್ಮ್ಯಾಗ ಒಂದು ಕಡೆ ಕುೂಂತು ಅದು ಲೆಕ್ಕ ಕೊ ಲೆಕ್ಕ ಕೊಟ್ಟಾರೀ ಒಂದು
ಹಾ ಲೆಕ್ಕ ಕೊಟ್ಟಾರ ಏನ್ರಿ ಹಾ ರೀ
ಆ ಲೆಕ್ಕ ಸಾಲ್ವ್ ಮಾಡಿ ತೋರ್ರಿಸ್ಬೇಕಂತ
ಅಂದ್ರ ಪೂರಾ ಲೆಕ್ಕ ಮಾಡ್ಕಸನ್ ತೋರ್ಸಿದ್ರ ನಿಮಗ ಎಟ್ ಮಾರ್ಸಿಡ್ತಾರೀ ಇದಕ್
ಇದು ಆಡ್ ಮಾರ್ಕ್ಸ್ ಇಲ್ದ ಇದಕಾ ಎದ್ರ ಇದು ಅಟೆಂಡನ್ಸ್ ಕೊಡ್ತಾನ ರೀ ಮೂರು ಅಟೆಂಡೆನ್ಸ್ ಹಿಂಗ ಮಾಡಿದರೆ ಮೂರು ಕ್ಲಾಸ್
ಕರೆಕ್ ಕರೆ
ಹಿಂಗ ಯಾರು ನೋಡ್ರ ಹ್ಞೂ
ಹ್ಮ್ ಅವ್ರ ಹೆಸರೇನ್ರೀ ಸರ್ಗಳದ
ಸರ್ ಗಳ ಹೆಸರ್ ಅವ್ರ ಹೆಸರು ಡಿ ಕೆ ಪಟೀಲ್ ಸರ್ ಅಂತ ಹೇಳವ್ರು
ಹರಿ ಹರೀ
ಸ್ವಲ್ಪ ಮನುಷ್ಯ
ಏ ಮನುಷ್ಯ ಸರಿ ಇಲ್ರಿ ಇಲ್ಲ ಎಲ್ಲಿ ನಮ್ ಕಡೆನು ಅದರಿ ಹ ನಿಮ್ ಕಡೆ ಡಿ ಕೆ ಪಾಟೀಲ್ ಅಂದ್ರ ನಮ್ ಕೆ ಕೆ ಡಿ ಪಾಟೀಲ್ ಅಂತ ಅದರಿ ಇಲ್ಲಿ ಕೇಡಿ ಹೆಸರೇ ನೋಡ್ರಿ ಕೇಡಿ
ಹಾ ನೋಡ್ರಿ ಏನ್ ಚಡ್ಡಿ ದೋಸ್ತ ಆಗಿರ್ತಾರ ಇ ಒಬ್ಬ್ರ ಅಂದ್ರೆ
ಹಾ ರೀ
ಇವರಿಬ್ಬರು ಚಡ್ಡಿ ದೋಸ್ತರ ಆಗಿರತ್ತಾರ ಡಿ ಕೆ ಪಾಟೀಲ್ ಕೆ ಡಿ ಪಾಟೀಲ್
ಹಾ ಏನ್ ಇಲ್ರರಿ ಚಡ್ಡಿ ದೋಸ್ತಿ ಏನಿಲ್ರರಿ ನೀವೇ ಹೇಳ್ಬೇಕ್ರಿ
ಹ ಅದಕ್ಕೆ ಅವರು ಹಿಂಗ ಮಾಡಕತ್ತಾರೀ.
ಹ್ಮ್ ಕರ ರೀ ಮತ್ತೇನ್ ಮಾಡಕ್ ಬರ್ಲ್ರಿ ಮನುಷ್ಯ ಇದ ಯಾರ್ದು ಅಂಗಿ ಬಿದ್ದು ನೋಡ್ರಿ ಇಲ್ಲಿ ಯಾರ್ದನ್ ಪಾಪ ಮನುಷ್ಯ
ಹ
ಅದ ಐವತ್ತ ಅರವತ್ ನೋಡ್ರಿ ಯಾರ್ದ ಗೊತ್ತಿಲ್ರಿ.
ಹೆಸರಿಲ್ಲ ಏನ ರೀ ಹೆಸರ
ಹೆಸರು ಇರಲ ರೀ ಐವತ್ತಾರ ನಿಮ್ ಇವ ಡೂಮ್ ಸಮರ್ಥನ ನೋಡ್ರಿ ಮನುಷ್ಯ ಹ್ಮ್ ಏನ್ ಇಲ್ಲ ಅನಸತ ಬಿಡ್ರಿ ಬಿಡ್ರಿ ಮಾಡಂತ್ರ ಅಗೆದ್ರಿ ಈ ಸ್ವಲ್ಪ ಆಗೇದ ಮಳೆ ಅನ್ನಸ್ತದ ನಿಮ್ ಕಡೆ
ಹಾಂ ನಮ್ಮ ಕಡೆ ಅಷ್ಟೇ ಇಲ್ ರೀ
ಹಾ
ಸ್ವಲ್ಪ ಆಗ್ಯದ ಅಷ್ಟೇ ಲೈಟ್ ಆಗಿ ಆಗ್ಯದ ಅಷ್ಟೇ.
ಹ್ಮ ಹ್ಮ್ ಹ್ಮ್ ಹ್ಮ ಮತ್ತ್ ರೀ
ಮತ್ತೆ ಯಾವಾಗ ಕೊಡತರೀ ರಜೆಗಳು ನಿಮಗ
ರಜೆ ಈಗ ಕೊಟ್ಟಾರ ಇವತ್ ಹೋಬಕ್ ರೀ ನಾಕ್ ನಮ ನಾವು ಮೂರಕ ಇಲ್ಲ ನಾಲ್ಕ್ ಹೋಗಬಕತ್ತ ತಲೆಯಾಗ ಆದ್ರರಿ
ಯಾವ ಊರೀ ನಿಮ್ದ ಯಾವ ಊರು
ನಮ್ದು ಇಲ್ಲಿ ಕೆ ಕೆಂಬಾವಿ ಅಂತ.
ಸನಿಪತ್ ಎಲ್ರ ಅಲ್ಲಿಂದ
ಸಮೀಪಾತ್ರ ಒಂದು ನಿಮ್ದು ನಿಮ್ದು ದೇವದುರ್ಗ ಎಷ್ಟು ಆತ್ತ ರೀ
ಒಂದ್ ಐವತ್ತು ಕಿಲೋಮೀಟರ್ ಆತ್ತೆ ಅಷ್ಟೇ.
ಐವತ್ತು ನಮ್ದು ನಲ್ವತ್ ರಿ
ಅಷ್ಟೇ ಒಂದು ತಾಸು
ಹ್ಮ್ ಒಂದ್ ತಾಸ್ದಾಗ ಓದತೇವರಿ ನಾವು ಹ್ಮ್ ಮತ್ತ್ ರೀ
ಮತ್ತೆ ನ್ವ ನೋಡ್ರಿ
ಹೆಂಗ ನೋಡಿದ್ರೀ ಕಾಲೇಜ್ ಪೀಲೇಜಾ
ಹಾಂ ಕಾಲೇಜ್ ಚಲೋ ನಡಗತ್ತದ ರೀ
ಹೆಂಗೇನು ಚ ತಿಳಿತದಾ ಎಲ್ಲ ಅದೇ ಕೇಳ
ಹಾಂ ತಿಳಿತದಂದ್ರೆ ಎಷ್ಟು ಹಿಂಗೆ ರೀ ಅರ್ಧ ಮುರ್ಧ ಒಂದ್ ಕ್ಲಾಸ್ ತಿಳಿತ ಒಂದು ಕ್ಲಾಸ್ ತಿಳಲ್ಲ.
ಹ್ಮ್ ಹ್ಮ್ ಹಂಗನರಿ ್ಮ ಮನುಷ ಚಛಲೋ ತೊಕೊಂಡಿದಿದ್ದಾರೆ ನಮ್ಮ್ ಅಲ್ಲಿಗೆಲ್ಲ
ಯ ಇಲ್ ನೋಡ್ರ ನೀವ್ಯ್ತ ಇ ಕಾಲೇಜ್ಗೆ ಬರಕ್ ಹೋಗ್ ನೋಡ್ರ ಹಂಗಾರಾರಿಿಲ್ಲ ಟೀಚರ್ ಲೆಕ್ರ್ ಒಬರು
ಏ ಟೀಚರ್ ಗಳು ಹಂಗಗೆ ಅದಾರ್ರೀ ಇಲ್ಲಿ ಮನುಷ್ಯ ಕೇಳಪ್ಲಿ ಅಲ್ರರಿ ಇಲ್ಲಿ
ಇಲ್ಲಿ ಅವರು ಅವರು ಕ್ಲಾಸ್ ಇದ್ದಾಗ ಕ್ಲಾಸ್ ತಗಲ್ಲ ಅವರು
ಕರೆಕ್ ಕರೆ ಹಾಂ ರೀ
ಹಾಂ ಎಕ್ಸ್ಟ್ರಾ ಕ್ಲಾಸ್ ಹಾಕ್ತಾರೆ ಮತ್ತೆ ನಮಗೆ
ಹಾಂ ಎಕ್ಸ್ಟ್ರಾ ಹಾಂ ರೀ
ಎಕ್ಸ್ಟ್ರಾ ಕ್ಲಸ್ಲ್ಲಿ ಬೇಸ್ ರುಬ್ಬಾಡ್ತಾರೆ ನಮ್ಮನ್ನು
ಕರರಿ ಅದು ರುಬ್ ಬ್ಯಾಡತರಿೀ ಅದ ಬಿಡ್ರಿ ಏನು ಹೇಳ್ಬಕ್ಂತಿದ್ದ ನಿಮ್ಗ ಈಗ ಮನ್ಷ್ಯ ನಿಮ್ ಕಡೆ ರೊಕ್ಕ ತಿಂತಾರೆ ಏನ್ರರಿ
ಅಯ್ಯೋ ತಂದಾರೀ ನೀವು ಏನು ಬೇಕಿಲ್ಲ ನಿಮ್ಗೆ ಎಷ್ಟು ಮಾರ್ಕ್ಸ್ ಬೇಕು
ಹಾ ರೀ
ಕೇಳ್ಬೇಕ್ರೀ ಇಷ್ಟು ಇಷ್ಟು ಸಾವಿರ ಅಂತಾರೆ
ಹಾ ಇಟ್ಟುಬ್ಬ ಅಯ್ಯ ಅಪ್ಪೋ ಹಂಗದ್ರ ಏನ್ರಿನ್ಮ್ಮ ಕಡೆ
ನಿಮ್ ಕಡಲ್ಲೇನ್ರರಿ
ನಮ್ ಕಡೆಏನ ಅ ಆದ್ರೀ ನೀವು ಸ್ವಲ್ ಕಂಪ್ಲೇಟ್ ಕಂಪ್ಲಂಟ್ ಕಂಪ್ಲೇಂಟ್ ಮಾಡಬೇಕಲ್ರೀ ಮನುಷ್ಯರು
ಯಾರು ಯಾರ ಗೌರ್ಮಂಟ್ ಇ ಕಂಪ್ನಟ್ ಮಾಡ ಕಂಪ್ಲೇಟ್ ಮಾಡಿದಿ ಏನ್ ಮಾಡತತಿರ್ ನೀ ಅಂತಾರ ಅವರು
ಅಂದ್ರೆ ಇದು ಇದು ಯೂನಿವರ್ಸಿಟಿ ತಳ ಬರ್ತದೆ ನೀನ್ ಇದೇ ಯೂನಿವರ್ಸಿಟಿ ರೀ
ಹಾಂ ಯುನಿಯುಸಿಟಿ ಕೆಳಗೆ ಬರುತ್ತೀ
ಯಾವ ಬರ್ತ ಅಂದ್ರೆ ಯನಿವರ್ಸಟಿ ಕಪ್ಲೇಟ್ ಮಾಡ್ರಿ ನೋಡ ಏನತ ನೋಡಮ್ರೀ
ಮಾಡಿದ್ರೆ ಅವಾಗ ಏನು ಮಾಡ್ತಾರೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ ಅಷ್ಟೆ ಏನಂದರೆ ಬ್ಯಾರಿ ಕಡೆ ಹಾಕ್ತಾರೆ ಟ್ರಾನ್ಸ್ಫ ಟ್ರಾನ್ಸ್ಫರ್ ಮಾಡ್ತಾರೆೀ ತರದಾಗಕ್ಕೆ ಬರಲ
ಅಂದ್ರ ಅವ್ರಿಗೆ ಗೊತ್ತಾಗ ಬಿಡ್ತಾರ ಇವ ಇವಾಗ ಹೇಳೇನ ಹೇಳ್ಬಿಡ್ತಾರ ಏನ್ರರಿ ಅಯಯ್ಯಪ್ಪ ಪ ಹಂಗ್ರ ಮಾಡ್ಬಡ ಕಂಪ್ೇಂಟ್ ಕಂಪ್ೇಂ ಏನು ಮಾಡಬಡ್ರಿ ಅಂತ ಜಾಕ್ಕೆ ಹೋಗಬೇ್ರಿ ನಾಕಕ್ು ವರ್ದ ಮುಗಿಸತ ಎಂಟು ವರ್ಷದ ಮುಗಿಸ್ತಾರ ನೋಡ್ರಿ ಮತ್ತ
ಮುದ ಇರೋದು ಕರ್ಸು
ಅದಗ್ಯರಿ ನೋಡ್ರಿ ಸ್ವಲ್ ಮತ್ತತ್ ಚಲೋತ್ನಾಗ ಅರಾತ್ನಾಗಗ ಇರಿ ಮತ್ ಯಾರು ಏನಕ್ ಕಾಡ್ಬೇ್ರಿ
ಹ್ಮ್ ಅದಕ್ಕೆೇ ರೀ ನಮ್ಮ್ ಪಾಿನ ಹೊರಗತೆ
ಕರೆ ಖ ಮನುಷ್ಯ ಚಲ ಇದೀರಿ ನೀವು ನಿಮ್ ನೋಡಣ ಗೊತ್ತತರಿ ನೀವು ಮನುಷ್ಯಏಕ್ ನಂಬರ್ ಮನ್ಷ್ಯ ಅದಿರಿ ಮೊನ್ನೆ ನಂಬರ್ ಮನುಷ್ಯರೇನು
ನೀವು ನಂಬರ್
ಕಕ ಹಾ ರೀ ನಾವವು ದೋರ್ ನಂಬರ್ ಮನ್ಷ್ಯ ಇದರಿ ಹ್ಮ್ ರೇೀ ಮತ್ತೆ ಎರಡು ನಂಬರ್ ಮಾಡ್ತಿರಿ ನಾವು ದಗದ ಎರಡು ನಂಬರ್ ಮನ್ಷ್ಯ ಅನೋ್ರೀ ನೀವ್ರೀ ಹ್ಮ ಮಾತ್ರೆ
ಮತ್ತೆ ನೋಡ್ರಪೀ ಅಲ್ಲ ನಮ್ಗೆ ಹೊಂಟ್ರ
ಎಲ್ಲರು ಹೊಂಟ್ರ ಇಲ್ಲಿ ಮುತ್ತಪ್ಪ ಸೂಗ ಸೂರಜ ಆಯವಾ ಅವ ನ ಹೆಸರನ್ ವಿಮ ರೀ ಹ ಸೃಜನ್ ಸೃಜನ್ ಸೃಜನ್ ಒಂದ್ ಒಟ್ಟಿ ಪೇಳ ಹೋಗ ಓಟಿ ಪಿ ಅ ಹೋಗ ಓಟಿ ಪಿ ಹ್ಮ ಮತ್ರಿ ಹಸ್ಕ್ರಲ್ ಪೋನ್ಸ್ತೀನಿ ಹ್ಮ್ ಮತ್ ಯಾವ್ ನೋಡೋಕ್ರೀ ಚಜಿ ನಾಕಕ್ ಕೇಳಂದ ಅಲ್ರೀ ಮನ್ ನಾಕಕ್ ಹೋಗಬಬೇಕ್ರಿ ನಾವು.
ಹಾ ಹಾ
ಹ್ಮ್ -ಮತ್ತೆ
ಮತ್ತೆ ಅವ್ರು ಈಕಿಂದ ಹೆಂಗ್ಕಂಟಾರಲ್ಲ ಅವ್ರು
ಹಾ- ರೀ- ಏ- ನಿಮ್ ದೋಸ್ತ್ ಉಂಟ ನೋಡ್ರಿ ನಿಮ್ ಚಳಿ ಇವ್ರರಿ ಇದು ಬಿಂದಾಸ್ ನೋಡ್ರಿ
ಬಿನಸ್ ಇಲ್ಲೇನ್ರವ
ಹೊಂಟಾ ನೋಡ್ರಿ ಅವನು ಬಾಗ್ಯಾ ಹಾಕೊಂಡ್ ಚಪ್ಪಲಿ ಹಾಕೊಂಡ್ ಬನ ಹೊರಗ್
ಹೊರಬಂದನಾ
ಹಾ- ರೀ ಅಂದ್ರೆ ಹೊರಗ್ ಬಂದಿಲ್ಲೀ ಚಪ್ಪಲಿ ಹಾಕೊಂಡ್ ಬಂದನ್ರಿ ಹೊರಗ್ ಓತ್ತಾನ ಇಲ್ ಗೊತ್ತ ನಾ ಕಂಡಿಲ್ಲಾ
ಹಾ
ಮತ್ತ -ಅ
ಯಾವವು ಬರ್ತಾರೆ ಮತ್ತೆ ತಿರಿಗೆ ವಾಪಸ್ಸು.
ಮೇ ಚಂಜಿ ಕಮ್ ತು ರರಿ
ವಾಪಸ್ಸ ತಿರಿಯ ಅವಾಗ ಬರ್ತಾರೆ ಹಾಸ್ಟ್ಲಿಗೆ
ಮಡಮ್ ನೀವ್ ನೀವ್ ಹಂಗ ಹತ್ರರಿ ಹಂಗ್ರೀ
ನಮಗೊಂದು ವಾರ ಕೊಟ್ಟರ ರಜರಿ.
ಅಂದ್ರೆ ಏನು ಗುರುವಾರ ಬರ್ತೀರಿ ಶುಕ್ರವಾರ ಬರ್ತೀರಿ
ಮತ್ತೆ ಬುಧವರ್ ಬರ್ಬೇಕು -ರೀ
ಹಾ -ರೀ- ಬುಧವಾರ ಬರ್ತೀರಿ ಆಯ್ತ ಆಯ್ತವರಿ ಮತ್ ಚಲೋತ್. ಬರ ಮತಾ
ಬ್ರಬಕರು ಮತ್ತೆ ಏನಂದ್ರೆ ಆಬ್ಸೆಂಟ್ ಆಗ್ತಾರೆ.
ಆಯಗ್ತತ್ರಿ ಆರಾಮದ್ರಲ್ರಿ ಹಾ- ಹಾ -ಹಾ -ಹಾ ಮತ್ತ ಸ್ವಲ್ಪ ಸಮಯ ಆಗಿದ್ರಿ ಒಂದು ಎರಡು ಆಗಾದ್ರೆ ಆಮೇಲೆ ಹಸತ ತರುವ ಸ್ವಲ್ಪಸ.
ಸೋ ಮ ಹ ರ
ಆಮೇಲೆ ಸಡಡು ಇದ್ದಾಗ ಅಸ್ತಿಂತವ ರರಿ ನಿಮ್ಗ.
ಹ್ಮ್- ಮನೆ ಒಮ್ಮ್ಯಾಗ ಹಚ್ತರಿಲ್ರರಿ
ಹಾ -ಹಸ್ತೇನ್ ಅಸ್ತೆ ಹಸ್ತೇನ್ರಿ ನೋಡ್ರಿ ಹೊಂಟರಿ ನೋಡ್ರಿ ಮೂರ್ ಮಂದಿ. ನೋಡ್ರಲ್ ಹೊಂಟ್ರಿ.
ಒಂದು ಯಶವಂತ.
ಹ್ಮ -ರೀ ಹ ಮನುಷಿ ಕ್ ನಂಬರ್ ಆಮೇಲೆ ತಿಂತರಿ ನಿಮ್ಗ ಒಂದ್ ಸ್ವಲ್ಪ
ಆರು
ಬ ಕಡ ಆಕ್ರಲಿ